ಹಲೋ. ಏನ್ ಮಾಡತ್ ತ್ರ.
ಏನಿಲ್ ನೋಡಕ್ಕ ಕುಂತಿದ್ದೆ ನೀವು.
ನಾವ್ ಏನ್ ಲಾ ನಾವ್ ಸುಮ್ಕೊಂತೀವಿ.
ಕುಂತಿದ್ರೆ ಊಟ ಆಗ್ಯದ.
ಊಟ ಆಯ್ತವ್ವ ನಿಮ್ದು.
ನಮ್ದ ಆಗ್ಯದ್ ನೋಡಕ್ಕ.
ಹೂ ಆರಾಮರ ಮನ್ಯಾಗ್ ಎಲ್ರು.
ಹ್ಮ್ ಎಲ್ರೂ ಆರಾಮದರ ನೋಡಕ್ಕ.
ಹ್ಮ್ ಏನಿವತ್
ಬಂದಾದ್ ನೋಡಕ್ಕ. ಮುಂಜಾಳನೆ ಬಂದೇದ್ ಇವತ್ತ.
ಹೌದಾ.
ಹಾ ಮುಂಜಳೆ ಬಂದದ್ ನೋಡಿವತ್ ಮಳಿ.
ಹ್ಮ್ ಹ. ಜೋರಾಯ್ತಾ.
ಚೋರ್ ಬಂದಾದ್ ನೊಡಕ್ಕ.
ಹೌದು.
ಅಲ್ಲಿ.
ಇಲ್ಲಿನು ಬಂದದೇ ಇಲ್ ರಾತ್ರಿನೆ ಚಲೋ ಆಗ್ಯದ.
ಇಲ್ಲಿನೂ ಬಂದದ್ ನೋಡವ್ವ.
ಹ್ಮ್.
ಇಲ್ಲಿನು ಬಂದದ್ ಮಳಿ ಜೋರ ಮುಂಚೆ ಇನ್ನಾದ್ರು ಮಾಡಸ್.
ಹ್ಮ್.
ಇನಾದ್ರ ಹಂಗೆ ಮುಕ್ಕನೋದ್ ನೋಡ್ ಮಾಡ್.
ಹೌದ.
ಇವಾಗ್ ಒಂದ್ ಸ್ವಲ್ಪ ಹಗಳೇ ಹೋಗಿದೆ ನೋಡ್ ಬಟ್ಟೆ ಅದ್.
ಹ್ಮ್ ಹೌದ ಎಲ್ಲಾ ಕಡೆ ಇದ್ದಂಗ ಕಾಣಸ್ತ ಸೇವಾಗ ಮಾಡಿ
ಈ ಬಟ್ಟೆದೋಗದಾಕಿ ಸ್ವಲ್ಪದೇ ಮುಂಜಾನೆ ಎಲ್ಲಿ ಕತ್ತಲ ಫುಲ್
ಹೌದು ಆರವರೆ ಹಂಗ ಅದ್ರನು ಕತ್ಲೆ ಇತ್ತು
ಹಾಂ
ಹ್ಮ್ ನಾಾನ ಎಲ್ಲ ನಮ್ಮ್ ಕಡಿನೇ ಆದಾನ
ಇಲ್ಲ ಎಲ್ಲಾ ಕಡೆಾವ ಅದು
ಹಾ
ಎಲ್ಲಾ ಕಡೆಂದ ನೋಡ್ ಆಯ್ತಿ ಈಗ ಹತ್ತಿ ಬೀಜ ಊರು ಜೋರಿ ಮಂದಿರ್
ಹ್ಮ್ ಆಯ್ತೀನಿ ಯಾರ ಮನಗರಲ್ಲ
ಯಾರು ಇರಲ್ಲ ನೋಡಿ ಎಲ್ಲಾರೂ ಹೋಗ್ದ ಹೋಗದ
ಹುಡ್ಗರ್ ಸದ ಕರ್ಕೊಂಡ್ ಹೋತಾರ ಈಗ ನಡ್ರಿ ಇನ್ನ ಸಾಲ್ ಚಲೋವಾಗಿಲ್ ನಡ್ರಿ ಇನ್ನ ಸಾಲ್ ಚಲೋವಾಗಿಲ್ ನಡ್ರಿ ಅಂತ ಕರ್ಕೊಂಡ ಒಣತ್ರರ
ಹ್ಮ್ ಆಯ್ತು ಸಾಲಿನ ಜೂನ್ ಒಂದಕ್ ತೆಗಿತಾವ ನವ
ಹ್ಮ್ ಇಪ್ಪತ್ತಂಟಕ್ಕೆ ಅಂದ್ರರು ಹೋಗದೇನ್ ಹೋಗಲ್ಲ ಅಡ್ಜಲ್ದಿ ಹ್ಮ್ ಹೋಗದೇನ ಅಡ್ಜಲ್ದಿ ಹೋಗಲ್ಲ
ಹ್ಮ್ ಆಯ್ತಿ ಇಪ್ಪದ ಹುಡುಗುರು ಕುಂತ ಕ್ಕ
ಹ್ಮ್
ಕುಂತ ಅದೇ ಈ ನಾನ್ ಜಾಸ್ಟ್ ಅದೇ ಕೆಲ್ಸ ಅದ್ ಮಾಡ್ ಕುಂತಿದ್ದೀವಿ
ಹ್ಮ್ ಹ್ಮ್
ಅಣ್ಣ
ಮತ್ತೆ ಏನ್ ವಿಷಯ ಶೇಷ ಹಾ
ಅಣ್ಣಾರ್ ಹೋಗ್ಯಾರಾ
ಇಲ್ಲ ನೈಟ್ ಡ್ಯೂಟಿ ಅದ
ನತಟ ನೀನು ಅಲ್ಲೇ ನೋಡ್ಬಿಡು ಏನ್ ಆಸ್ಪತ್ರ
ಅಲ್ಲಿ ಬರಲ್ಲ ಬಯಸ್ ಅಷ್ಟೇ ಅಂತಲ್ಲ ಇಡಿಸಿಲ್ಲ ಅಂತ
ಹೌದಾ
ಹ್ಮ್
ಹಾ ಹಾ ಹಾ
ಅಂದ್ರೆ
ಡಿಗ್ರಿ ಮುಗ್ದದಂಲ್ಲ ಡಿಗ್ರಿ ಎಕ್ಸಾಮ್ ನಡ್ದಾವ ಈಗ
ಹ್ಮ್ ನಂದ ಹೋದ ವರ್ಷ ಕಂಪ್ಲೀಟ್ ಆಯ್ತಲ್ಲ
ರೇಖಾ ನೀವ್ ಒಂದೇ ಕಾಲೇಜಗೆಚ್ಚಿದ್ರನಾ
ಹ್ಮ್ ರೇಖಾಂತ ಇವಾಗ ಫೋರ್ತ್ ಸೆಮ್ ಈಗ ಫೋರ್ತ್ ಿಫತ್ ಸೆಮ್ ಆದಕಿಂದ
ಫೈನಲ್ ಇಯರ್ ಇಲ್ಲ ಆಕಿನು ಇಗ
ಹ್ಮ್ ಇದೊಂದ್ ವರ್ಷ ಹತ್ರ ಫೈನಲ್ ಇರನ ಅಂತನವ ಈಗ
ಲಾಸ್ಟ್ ಟೈಮ್ಗ್ ಬರೀವು
ಹ್ಮ ನಮ್ದತ ಒಂದ್ ವರ್ಷ ಕಚ
ಹ್ಮ್ ನಂದ್ ರಕ್ಕಿದೀ ಸನ್ಯಕ್ ಲಾಸ್ಟ್
ಹಾ
ಎಕ್ಸಾಮಕ್ ಹೋಗಳಕ್ಕೆ ಅದಕ್ಕಂದೆ ಇವತ್ತು
ಹಚ್ಚಿದ್ದೇನಾ
ಹ್ಮ್ ಎಕ್ಸಾಮಕ ಹೋಗ್ಯಳ ಅಕಿನು ಅಕ್ಕಿ ಸವಿತಾ ಅಕಿನ ಬಿ ಎಡ್ ಹಾಕಿದಿನ ಈಗ ಒಂದು ವರ್ಷ ಮುಗ್ದ ಅಥವಾ ಇನ್ನೊ ಒಂದ್ ವರ್ಷ ಅಂತಅವರದ್
ಯಾರದು
ಹಾಗೆ ಜೋಗೊಂಡ ಬಸ್ ಸವಿತಾ ಅಂದ ಕಂದ
ಎರಡು ವರ್ಷ
ಹಾ ಈಗ ಒಂದ್ ವರ್ಷ ಆಯ್ತು ವಿದ್ಯಾ ಇನ್ನ ಒಂದರ್ಶ ಅನ್ ನೋಡಂತ ಅಂದು
ಹೌದಾ ಆಯ್ತು ಬಿ ಎಡ್ ಮುಗಿತ್ ತತಂದ್ರೆ ಅಲ್ಲಿ ಸ್ಕೂಲ್ ಹೋಗತ್ತರೆ ನೂರ
ಹ್ಮ ಅದಕ್ ಸಲ ಬಿ ಎಡ್ ಮಾಡ್ಕೋತಾರ ಮತ್ತವರು
ಹ್ಮ್ ಹ್ಮ್
ಅದ್ರ ಸಲಂದ ಬಿಳ್ ಮಾಡ್ಕೊ್ ಕರಿಂದ ಈಗ ಊರಾಗ ಹೋತಾರ ಮತ್ತೆ ಎಲ್ಲಾರ ಇದ್ದಲ್ಲಿ ಅದು
ಯಾವ್ದೋ ಒಂದು ಮಾಡ್ಬೇಕು ಅಲ
ಖಾಲಿ ಅಂತ್ ಕುಂದ್ರ ಅವ್ರ ಮನ್ಯಾಗ ಏನ್ ಮಾಡನಲ್ಲ ಅಂತತ್ವಾ ಅವ್ರೇ ಮಾಡ್ತೇನಂತಂದ್ರ
ಹ್ಮ್ ಅಂದ್ರೂ ಮಾಡ್ಬಕ್ ಬಿಡ ಸುಮ್ಕ್ ಕೂಡ್ಬಾರ್ದು
ನಿಮ್ಮ್ ಹುಡ್ಗರ್ ಏನ್ರ ಮಾಡಾತಾರ ಏನಕ್ ನಾಳೆಗ್ ಮುಟ್ಟಿನ ಬಗ್ಗೆ ಏನ್ರ ಪಂಚಾಯತ್ ಕಡೆ
ಏನಿಲ್ಲ ನೋಡು ಎಲ್ಲಿ ಮಾಡ್ತಾವಕೆ ಅನಪ ಇದ್ಲು ಅನಿಪ ಇದ್ರು ಊರ್ಗ ಅಂತ
ಹಾ ಹಾ
ಹಲ್ಲ ಎಲ್ಲ ಉಡಗಾರೆ ಯಾವ ಮಾಡಕತಿಲ
ನಾವೇ ಇರ್ಲಿಕ್ಕೆ ಏನ್ ಮಾಡ್ತವಿ ತವಾ ಇದ್ದಕ್ ಕರೋದ್ರ ಜಲ್ದಿ ಬರಲ್ಲ
ಹ್ಮ್ ಅವಾಗೇ ಬರ್ತಿರ್ಲಿಲ್ಲ ಅಕೆ ಎನಫ ಇದ್ಲಾ ಅಂದ್ರೆ ಒ ಸ್ವಲ್ಪ ಜನ ಹುಡುಗಿಯರ್ ಕರ್ಕೊಂಡ್ ಮಾಡ್ತಿದ್ಲಕ್ಕಿ
ಮತ್ತ ಒಳ್ಳ ಇದು ಗೂಗಲ್ ಇದ್ರಾಗ ಅದ
ಹ್ಮ ಅ ಚೊಲ ಎತ್ತುುವ ಅದು ನಮಗೆ
ಹ್ಮ್ ಚೊಲೋ ಇತವ ಅದ್ರಂತ ಕೆಲ್ಸ ಸಿಗಲ್ ಬಿಡು
ಹಾ
ಅದ್ರಂತ ಕೆಲ್ಸ ಒಳ್ಳೆ ಎಟ್ ಹುಡ್ಕ್ಯದ್ರು ಸಿಗಲ್ಲ.
ಅದೇಲ್ಲ.
ಸಾಧ್ಯನೆ ಇಲ್ಲ.
ಹ್ಮ ಪುಣ್ಯ ಮಾಡಿದ್ಯ ಆ ಕೆಲ್ಸ ಮಾಡಕ.
ಕರೆವಾ ಒಂದ್ ಮೂರ್ ವರ್ಷ ಜೀವ್ನ ಚೆನ್ನಾಗಿತ್ತು ಇನ್ನೊಂದ್ ವ. ಅದ್ ಒಂದ್ ನಾಲ್ಕೈದ್ ವರ್ಷದಾರ್ ಇದ್ದಿದ್ದಿಲ್ಲ ಅದು ಮೂರ್ ವರ್ಷದ್ ಅಷ್ಟೇ.
ಹ್ಮ್ ಒನ್ ನಕೈದ್ ವರ್ಷ ಇದ್ರ ಮತ್ ಅವ್ ಅವ್ರದ್ ಲೈಫ ಶಟ್ಲ್ ಆತಿತ್ತು.
ಈಗ್ ನಾವ್ ಮಾಡಕತಿತ್ ಪ್ರಾಜೆಕ್ಟ್. ಟತ್. ತೋರ್ಶ್ಯ ಅಲ್ವಾ ಆದ್ರ ಟಪ್ ಕೆಲ್ಸ.
ಹ್ಮ್ ಟಪ್ಪಿದ್ರ ನಡಿತ ಬಿಡವ ಹೆಂಗೆ ಹಂಗೆ ಮಾಡ್ಕೊಂತ ಮಾಡ್ಕೊಂತ ಈಸಿ ಆಗ್ ಬಿಡ್ತದ್ ಅದು ಆದ್ರನ ಹತ್ ವರ್ಷ ಅಲ್ಲಾ ಹದ್ನೈ ಎಷ್ಟು ಹದ್ನಾರು ಹದ್ನೋಳ್ ಸಾವ್ರ ರೂಪಾಯಿ ಪೇಮೆಂಟು.
ಹದ್ನೈದ್ ಸಾವ್ರ ರುಪಾಯ್ ಬಿಡ ಆದ್ರ ಹೊಲ್ಗೊಳದ ಆಗ್ದವ ಮಾಡೊದು.
ಹೊಲ್ದಾಗ್ ಅಂದ್ರೆ ಏನ್ ಚಂತನೆ ಇರ್ತಾನ್ ಬಿಸ್ಲಾಗ್ ಇರನ್ ಇರಲ್ಲ ಬೆಳಗ್ಗೆ ಎಷ್ಟೋತ್
ಅವ್ರೇ ಹೇಳ್ತರ್ ಬಿಡು ಇವಾಗ್ ಬಿಸ್ಲಾಗ್ ಹೋಗಕ ಹೋಗಬಾರಡ್ರಿಮ್ ಬೆಳಿಗ್ ಗ್ಗೆ ಸಾಯಂಕಾಲ ಅಷ್ಟೇ ಮಾಡ್ಕೊರೆ ಅಂತ. ಹ್ಮ್ ಅವರಾ ಮತ್ತೆ ಹೇಳ್ತಾರ ಅವ್ರೇನ್ಸ್ತಿ ಹೇಳಲ್ಲ
ಹ್ಮ ಮತ್ತ ಯಾವ್ದಾದ್ರು ಮಾಡೇಬೇಕು
ಯಾವ್ದದರ ಏನು ಕ ಅಂಗೆ ಎಲ್ಲ ಯಾವ್ದಾದ್ರರು ಮಾಡಿದ್ರ ಬರದು
ಅದು ಹ ಕುತ್ರೆ ಕುತ್ರೆ ಮೈಂಡ್ ಎಲ್ಲಾ ಅಪ್ಸೆಟ್ ಆದಂಗ ಆಕ್ಟಿವ್ ಆಗಿರಲ್ಲ ಯಾಕಂತಾನೆ ಮೈಂಡ್ ಕೂಡ ಮನ್ಷ್ಯ ಆಕ್ಟಿವ್ ಆಗಿರ್ತದ ಏನ ಅಂತಲ್ಲ ಸ್ವಲ್ಪ ಏನೋ ಯೋಚನೆ ಮಾಡೋ ಶಕ್ತಿ ಬರ್ತ ನಿಂಗೆ ಕುಂತು ಏನು ಬರಲ್ಲ
ದೇಲ್ಲ ಮಾಡೋದ್ ಎಲ್ಲಾ ಮಾಡೋದಾ ಕೆಲ್ಸ
ಹ್ಮ್ ಕೆಲ್ಸ ಅದ್ರಾಗ ಆಲ್ಮೋಸ್ಟ್ ಎಲ್ರೂ ಮಾಡಕತ್ತಾರ ಜಾಸ್ತಿ ಜನ ಯಾರ ಅಂಬಿಕಾ
ವಾಗಣಗೇರಿ ಮಾಡ್ತಿದ್ಲಲ್ ಮಲ್ ಕೆಲ್ಸ ಅಕಿನೂ ಮಾಡಕತ್ತ ಅಂತ ಎಲರು ಮಾಡಕತ್ತಾರ ಆಲ್ಮೋಸ್ಟ್ ಕೆಲ್ಸ
ಏನ್ ಮಾಡ್ತಾರ ಅಂಬಿಕಾರಿ
ಅದು ಯಾವ್ದ ಕುರಿದು ಅದು ಸರ್ವೆ ತಗೊಳದಂತ ಅಂದ್ರೆ ಆಡು ಕುರಿ ಎಷ್ಟಾವಂತ ಸರ್ವೇ ತಗೊಂಡು
ಹ್ಮ್ ಆ ಈಕಿನ ಅದನ್ನೇ ಮಾಡ್ತಾಳ
ಯಾರ
ಪವಿತ್ರ ಮೇಡಮ್ ನ ಅದನ್ನೇ ಮಾಡಲ್ಲ
ಏನೋ ಗೊತ್ತಿಲ್ಲ ಪವಿತ್ರ ಮೇಡಮ್
ಕೃಷಿ ಹೊಂಡ ಅದ್ರ ಮೇಲೆದನಾರ ಸಾವರ ರೂಪಾಯಿ ಪೇಮೆಂಟ್ ಅದೇನಾ ಮಾಡ್ತ ಅಂದ್ರರು
ಹ್ಮ್ ಈಗ ಇಲ್ಲ ಪೇಮೆಂಟ್ ಕಮ್ಮಿ ಅದಂತ ಏಳ ಸಾವಿರ ಅದಂತ ಅಣ್ಣ ಕೂಡ ಅದೇ ಮಾಡಕತ್ತನಂತ ಅಣ್ಣಗ ಹದ್ ಹನ್ನೆರಡ್ ಸಾವಿರ ಅಂತ ಈಕೆಗೆ ಏಳ ಸವಾರ ಅಂತ ಆಟ ಇಬ್ಬರು ಕುಡಿ ಟಿಬಿಲ್ ಅದೆಲ್ಲಾ ಕುಡ್ರಿ ಇಪ್ಪ ಸಾರ್ ಮ್ಯಾಗ ಹಾಕೋತಾರ
ಹಾ ಹ ಏನೋ ಮತ್ತ ಯಾವ್ದಾರ ಮಾಡ್ಬೇಕಲ್
ಹ್ಮ್ ಮಾಡ್ಬಕ ಮೊನೆೆ ಕೆಲ್ಸ ಎಲ್ಲ ಹರಾಣ ಆಗಿತ್ತುಪ ಇಲ್ಲ ಏನ್ ಮಾಡಬೇಕಾ ಏನ್ ಮಾಡಬೇಕಾ ಯಾವದನ ಮಾಡ್ಬೇಕನ
ನೀವಾಕಿನ ಕುೂಡಿಯ ಎಂತ ಇದಕ್ ಹೋಗಿದ್ದು ಹಕ್ಕಿದ್ರಲ್ಲಾ
ಹ್ಮ್ ಬಟ್ಟೆ ಹೋಲಿಯಲ್ಲಿ ಇಬ್ರು
ಕಲ್ತ್ರಿನಕ್ಕ ಪೂರ
ಇಲ್ಲ ಅದು ಅದ್ರಾಗ ಗವರ್ಮೆಂಟ್ ಕಡ್ಲಿಂದ ಅಷ್ಟೇ ಸರಿಯು ಬಾಳ ಏನ್ ಕಲ್ತಿಲ್ಲ ಅದೇ ಬ್ಲೌಸ್ ಸಾದಾ ಬ್ಲೌಸ್ ಒಲ್ಯದು ಲಂಗ ಒಲ್ಯದು ಡ್ರೆಸ್ ಒಲ್ಯದು ಇದೆ
ನನ್ ಮಿಷನ್ ಆದ ಹೊಲಿಯಕ್ಕ ಬರಲ್ಲ
ಮಷೀನ್ ಆವನಾ
ಮನ್ನೆ ತ ಮನ್ನೆ ಮನ್ನೆ ಬಂದದ ಒಂದೆರಡು ತಿಂಗ್ಳ ಆಯ್ತು
ಈಗ ಏನ ಇದ್ರ ಅರ್ಜಿ ಆಕ್ಯ
ಪಂಚಾಯತಿ ಅರ್ಜಿ ಆನ್ಲೈನ್ ಅರ್ಜಿ ಹಾಕಿ ಬಂದಿತ್ ನಾನು ಎಲ್ಲಾ ಬಂದ ನೋಡದಳ ಕುಂದರು ಸ್ಟೂಲ್ ಮಾಡಿ ಬಂದ್ ನಾಳ.
ಹ್ಮ ಹೌದು ನಮಗೂ ಬಂದಾವ ಮತ್ತ
ಹಾ
ಶ್ರೀದೇವಿಗ ನಮ್ಗ ಒಮ್ಮೆ ಬರ್ಲಿಲ್ಲ ಹ್ಮ್ ನಮಗ ಎರಡ್ರ್ನೂರು ರೂಪಾಯಿ ತಗೊಂಡ್ರ ಎರಡನೂರ ಐವತ್ತ ಏನ್ ತಗೊಂಡ್ರರು ನಿಮ
ಆ ಚಲೋದ ಬಿಡು ಹೊಲೆಕ್ಕಾ ಅದ್ ಎಲ್ಲಾ ಕರೆಂಟ್ ಇಂದು ಹಿಂಗ ನ ಕೈ ಲೆವಲ್ ಇದೆ ಅಡ್ಡು ಆದವು
ಹ್ಮ್, ನಮಗೂ ಸೇಮ್ ಹಂಗೆ ಬಂದ
ಕರೆಂಟ ಇಂದು ಕೈಲ ಇದಾ
ಹ್ಮ್ ಇದು ಮೋಟರ್ ಬಂದದ
ಹ್ಮ್ ಹ್ಮ್ ನಮ್ಗೂ ಬಂದವ
ಹ್ಮ್
ನಮ್ಮ ಮನ್ಯಾಗ ಇಬ್ಬರು ಹಾಕಿದ್ದೇವಿ, ನಮ್ ತಂಗಿದ ನಂದು. ಹ ಒಯ್ ನಾ
ತರಬೇಕವ್ವ ಇಲ್ಲನ ಮ್ಯಾಗ ಒಲ್ದು ಐಟೀಟ್ ಇಟೀಟ್ಗ ಒಂತರಾ ಕೈ ಕಟ್ಟದಂಗಗೆದ.
ಹ ಹ ಹ
ಅಲ್ಲಿ ಮನೆಗಿದ್ದಾಗ ಏನಾನ ಸ್ವಲ್ಪ ಇಡ ಇಡೆವು ಮಾಡವು ಏನಾನ ಇದ ಮಾಡೆವು ಮಿಷಿನಾಗ ಇಟ್ಟಿಟ್ಕ ಯಾವ್ದಕ್ಕ ಒಂದು ಮಿಷಿನ್ ಕಯತಿದವಲ್ಲ. ಇಲ್ಲಿ ತರಾನೆ ಅನ್ನಿಸ್ತದೆ ಯಾವ ಒಂದು ಪಟ್ನಾ ಹೊಲಿಯೋದಕ್ಕ ಮಾಡೋದಕ್ಕ.
ಹೌದು
ಕಾ ಹಿಂಗ್ ಕುಂತವ ಎಲ್ಲ ಬಂದ್ಬಿಟ್ಟು ನೆನ್ಪು ಹೋಗತಾವ?
ಹಂಗೆ ಹೊಲಿಯಾಕ್ ಕಲ್ಕೊಂ ಬಿಡ್ಬೇಕ
ಅದೇ ಮಿಷನ್ ತಂದು ಹಂಗಗೆ ಒಚೂರ್ ಫೋನ್ ಯಾಗ ಹಂಗ ನೋಡಿ ಸ್ವಲ್ಪ್ ಟ್ರೈ ಮಾಡಕೈತ್ನಿ ಅಂದ್ರ
ಈ ನಮ್ ತಂಗಿ ನೋಡು ನಿನ್ನೆಯಲ್ಲ ಮನ್ನೆ ಕುಂತಳ ಯಂತ್ರ ಮ್ಯಾಗ ತಿರಿಗ್ ಹೊಲಿಯಾಕ್ ಬಟ್ಟಿ
ಹ್ಮ್
ಇನ್ನ ಕಲಿಯಾಕೆ ಹೋಗಿಲ್ಲ, ಅದಕ್ಕೆ ನಾ ಆಕಿನೇ ಕಲಿತನಲ್ಲ ತೊಗೋರವ ಅಂತ ಜೋಡ್ಸಿವಿ ಈ ಕಲಿಯಾಕ್ ಹೊತಿನಿ ಅಂತಾಳ ಏನ್ ಮಾಡ್ತಾಳ
ಕಲಿಲಿ ತಗ.
ತಕ್ಕಿಗೂ ಅದು ಆತದ, ನೀ ಅದನ್ನು ಮಾಡ್ಕೋ. ನಾನು ಏನಾದರೂ ಕೆಲಸ ಮಾಡ್ಕೋತೀನಿ ಅಂತ್ ಹೇಳಿನಿ.
ಹ್ಮ್
ಒಂದು
ಕಲಿಲಿ ಮನ್ಯಾಗ ಮಿಷೀನ್ ಕಲ್ತ್ರ ಯಾವ್ದಾನ ಉಲ್ಲೇಖ ಮಾಡಕ ತಮ್ಮ ತಾವೇ ಹೊಲ್ ಕ್ಕಳಕ್ ನಡೀತದ
ಹಾ
ಈಗ ಎಲ್ಲಿ ಬರೇ ಒಂದ್ ಏನಾದರೂ ಕೊಡ್ರಿ, ಇಪ್ಪತ್ತು ರೂಪಾಯಿ, ಮುವತ್ತು ರೂಪಾಯಿ ತಗೋತಾರ.
ಹೌದು
ಹ್ಮ್
ಇರ್ಲಿ ಹಾಕ
ಹಾ, ಸರಿ